ಹೇಳು ಹ್ಮ್ ಕೆಲಸ ಐತಿ ಏಳು
ಹ್ ಆಯ್ತಾ ಊಟಾ.
ಹ್ಮ್ ಆಯ್ತು ನಿಂದು
ಹ್ಮ್ ಆಯ್ತು ಏನ್ ಮಾಡ್ತಿದಿಯಾ
ಏನಿಲ್ಲ ಇವಾಗೂ ಜಸ್ಟ್ ಊಟ ಮಾಡ್ಕ ಬಂದು ಕೂತಿದೆ ಹ್ಮ ಸ್ಪೆಷಲ್ ಏನಿಲ್ಲಾ ಮತ್ತೆ ಆ ಅನ್ನ ಸಾಂಬಾರ
ಹಾ
ಹ್ಮ್ ನಿಮ್ದು ಸ್ಪೆಷಲ್ ಏನಿಲ್ಲ
ನಿಮ್ದು ಏನ್ ಮತ್ತ ಅದೇ ಅನ್ನದ್ದೇನ ಸಾರು ಓದ್ಕೋ ಹೋಗು ನಮ್ ರೂಮ್ ಖಾಲಿ ಐತಿ ಹೋಗು
ಹ್ಮ್
ನು ನಮಗೂ ರೂ ನಮ್ಮ್ ಹಾಸ್ಟೆಲ್ಲಿ ಅಲ್ಲ ನಮ್ಮ್ ಹಾಸ್ಟೆಲ್ಲಿ ಇ ಎಲ್ಲ ವಿಚಿತ್ರ ವಿಚಿತ್ರ ಹೋಗತಾರಪ್ಪ ನಮ್ಮ ಇಂಜಿನಿಯರ್ಸ್
ಯಾಕೆ
ನಮ್ರೂಮ ಅಷ್ಟ್ ಖಾಲಿ ಐತೆ ಒಬ್ಬ ಓದ್ಕತಾನೆ ಇನ್ನೊಬ್ಬ ನಮ್ಮ ರೂಮಲ್ಲಿ ಓದಿಕೊ ಖಾಲೀ ಐತೆ ಅಂತ ಯ ಅವರು ಈಚೆ ಹೋಗಿ ಕುತ್ಕೊಂಡ ಹೋಗ್ತಾನೆ ಈ ಚಳಿಲಿ
ನಿನ್ ಚರ್ಚೆ ಹೇಳಿ ನೀರು ಹೊರಗಡೆ ಬಡಕೆ ಐತಿಲ್ ನನ್ ಕೈಲಿ
ನನ್ ಹೊರಗಡೆ ಬರಕಾಯ್ತ ಇಲ್ಲಾ ಹೊರಗಡೆ ಸೌಂಡ್ ಅಂತ ಈಚ್ಚು ಬಂದಿದ್ದ ನಾನು
ಹ್ಮ್ ಫುಲ್ ಕೋಲ್ಡ್ ಆಗಿಬಿಟೈತೇ
ನೋ ಅದೊಂದುಲೋ ಅಪ್ಪ ಇಲ್ಲಿ ಹಾಸ್ಪಿಟಲ್ಗೂ ಕರೆಕ್ಟಗಿ ನೋಡದ ಕರೆಕ್ಟಗಿ
ಹಾಸ್ಪೆಟ್ಲ್ ಯಾರು ಇರಲ್ಲ ಗುರು ಒಬ್ರು ಇರಲ್ಲ
ಒಲ್ಲ ಒಬ್ಬನ್ ಕೇಳಿದ್ರೆ ಅವ್ರು ಬರ್ತಾರೆ ಅಂತಾರೆ ಇನ್ನೊಬ್ ಕೇಳ ಇವ್ರಗ್ ಬರ್ತಾರ ಹೋಗು ಅಂತಾರೆ ಅದಕ್ಕೆ ಬೇಜಾರ ಆಗಿ ಹೋಗೈತೆ
ರಿಸೀವ್ ಮಾಡಲ್ಲ ಹೋದ್ರಿ ಅವತ್ತು ನಮ್ಮಲ್ಲಿ ಸದಾಶಿವ ಒಬ್ಬಿಗೆ ಹುಷಾರ ಇರಲಿಲ್ಲ ಹಂಗೆ ಕರ್ಕೊಂಡ್ ಹೋಗಿದ್ವಾ ಒಂಚೂರು ರೆಸ್ಪಾನ್ಸ್ ಇಲ್ಲ
ನನ ಮೊನ್ನೆ ಫಸ್ಟ್ ಥರ್ಡ್ ಸೇಮ್ ಅಲ್ಲಿ ಹುಷಾರಿಲ್ಲ ಬರತ್ ಮತ್ತ ನಾನು ದೀಪಕ್ಕೆ ಹೋಗಿದ್ದೀವಿ ಡಾಕ್ಟ್ರೇ ಇಲ್ಲ ಅರ್ಧ ಗಂಟೆ ವೇಟ್ ಮಾಡಿದ್ವಿ ಹೋ ಇಲ್ಲ ಆಗೋ ಕೆಲ್ಸ ಅಂತ ಹೊರಟುಹೋದ್ವಿ ಸುಮ್ಮ್ನೆ
ಹ್ಮ್ ಅಲ್ಲಿ ಪಕ್ದಲಿ ಪ್ರೈವೇಟ್ ಹಾಸ್ಪಿಟ್ಲ್ ಅದ ಅಲ್ಲಿ ಹೋಗ್ಬುದು ಸರಿಯಾಗಿ ಬಿಲ್ ಆಗ್ತಾರ
ಅದು ಅದೊಂದು ಅದೇ ಬಜಾರು ದುಡ್ಡಿ ಇರೋದು ಹಾಸ್ಪಿಟ್ಲ್ಗೆ ಹೋಗೋದ ಅಷ್ಟೇ
ಹ್ಮ್ ಏನು ಇನ್ನೇನು ಮಾಡಕ್ ಆಗಲವಲ್ಲ
ಹಾ ಲೋ ಇಲ್ಲಿ ಕೆಳಗಡೆ ಇದಐತೆ ಅದೇ ಎಂಟ್ರಿ ಎಕ್ಸಿಟ್ ಬರಯೋದು
ಹ್ಮ್
ಈಗ ಸುಮ್ನೆ ಓಪನ್ ಮಾಡದೆ ಹೊರಗ್ದಷ್ಟು ಫೋಟೋ ಇಟ್ಟರಲೋ ನಾನೇ ಹಿಂಗ್ ಐತೆ ನೀನ್ ಫೋಟೋ ನಾನ್ ನೋಡ್ತಾ ಇದೀನಿ
ವರ್ದಂದಾ
ಹೂ
ಹ್ಮ್ ಏನಕ್ಕ ಇಟ್ಟಾರೆ
ಏ ಸುಮ್ಮನೆ ಯಾವದೋ ತಮಾಷೆಗೆ ಇಟವ್ರೆ
ಹೊ ವಾರ್ಡನ್ ಬಂದ ನೋಡಿನ
ಏ ನಿಜ ಸರಿ ಯಾಕರಿ ಸರಿಯಾಗಿ ಬೈಯತಾರೆ ವಾರ್ಡನ್
ಹ್ಮ್ ಸರಿ ಮತ್ತ ಸ್ಟ್ರಿಕ್ಟ್ ಅಲ್ಲವಾ ನಿಮ್ಮ ವಾರ್ಡನ್
ಹಓ್ ಏ್ ಇಲ್ಲ ಹೊಸವ್ರ ಅ ಸಂತಸ್ ಸಿ ಇಟ್ಟೆ ಹೇಳಕ್ ಆಗಲ್ಲ
ಹ್ಮ್ ಒಂದ್ಸತ್ತು ನೋಡಿಲ್ಲ
ಅಂದ್ರೆ ಮೊನ್ನೆ ಅದೇ ಮೊನ್ನ ಕಾಲಲ್ಲಿ ಡಸ್ಟರು ನೀನ್ ಬಂದಲ್ಲ ಅವರೇ
ವಳಾಕ್ ಪ ದಲ್ಲ
ಅದೇ ನಿಮ್ ಬಂದಾಗ ವಾರ್ಡನ್ ಇದು ಅಂತಂದಿಲ್ಲನಾ ವಾರ್ಡನ್ ಮೇಲ್ಕ ಹೋಗ್ ನಾನನ್ ಬರ್ತಿನನೆ ಬರ್ತಾರೆ ಈ ನಡುವೆೇನು ಜಾಸ್ತಿ ಮೊೆ ಹಿಗ ಅಪಾಯಿಂಟ್ ಆಗಿದ್ದು ಒಂದೇ ತಾರೀಕಿಂದ ಅವದ್ ರಿಟೈರ್ಮೆಂಟ್ ಐ್ತೆನೆಐ್ ತಿಂಗಳಲ್ಲಿ
ಹ್ಮ್
ಅದಕ್ಕೆ ಇತ್ರ ಕ ಎಲ್ಲ
ವಾಷ್ರ ಬರ ಅವ್ರೆಲ್ಲಾ ಬರಿೀ ಹೋಗವ್ರ ಐತಾರ ವಾಡನ್ಗಳು
ಈಏ ಯ ಲೆಕ್ಕಕ್ಕಿಿಲ್ಲ ಯಾಸ್ಲ ಒಂತರ ಯಾಸ್ಲ ಒ ಲೆಕ್ಕಕ್ಕಿಲ್ಲ ಇದು
ಹ್ಮ್
ಅವ್ರಿಗೆ ಇಷ್ಟ ಬಂದಂಗೆ ಬರ್ತಾರೆ ಇಷ್ಟ ಬಂದಂಗೆ ದ್ತಾರೆ
ಹ್ಮ್
ಇ ಸಮಾಚಾರ
ಹೇಳ್ಬೇಕಪ್ಪ
ನೀ ಏನಲ್ಲ ಹೇಳ್ಬೇಕಕ್ ಏನಐತೆ ಏನಂತ
ಎಲ್ಲ ಫೋನೇ ಮಾಡಿಲ್ವಲ್ಲ ಬಸಿ ಅಂತಂದಲ್ಲ ಅಂತಂದಿ ಫ್ರೀ ಆದಾಗ ಫೋನ್ ಮಾಡುವ ಅಂತ ಹೇಳದ್ನಲ್ಲ ಅಂದೆ ಅದಕ್ಕ ಇಲ್ಲಾಕಲ್ಲ ಬಿಜಿ ಇದ್ದೀನಿ ಮಾಡ್ತೀನಿ ಅಂದ ಎಷ್ಟೊತ್ತಕ್ ಫ್ರೀ ಆದೆ ಅಂದೆ ಒಂಬತ್ತುವರೆ ಮೇಲೆ ಫ್ರೀ ಆಯ್ತು ಇಿನಿ ಅರ್ಧ ಗಂಟೆ ಒಂದ ಸರಿ ಒಂದ ಅರ್ಧ ಗಂಟೆ ಬುಟ್ಟ ಮಾಡ್ತೀನಿ ಅಂತ ಅಂದ್ಬಿಟ್ಟ ಕಟ್ ಮಾಡ್ದ
ಇಲ್ಲ ಅದ ಏನ್ ಮಾಡ್ತಾರ ಅವ್ನಗ ಅರ್ಥತ ಇಲ್ಲಾ ಅವ್ರ ಅಣ್ಣ ಒಂದ ನೋ ಬೇರೆ ಕೆಲ್ಸಕ್ಕೆ ಹೋಯ್ತಾನೆ
ಹ್ಮ್
ಅವ್ರಪ್ಪ ಏನ ಕಿರಿಕ ಕೊಂಡು ಕೆಲಗಡೆ ಗಲಾಟೆ ಮಾಡ್ಕೊಂಡು ಇದ ಮಾಡ್ಕೊಂಡವ್ರೆ
ಏನ್ ಗಲ್ಲಾಟೆ
ಅದೇ ವ ಏನೋ ನಾಲ್ಕ್ ಸಾವಿರ ಬಿತ್ತಿತ್ತಂತೆ ಕರೆಂಟ್ ಬಿಲ್ಲು ಅದಿಕ್ ಅಕೆ ಅದೇ ಒಂದು ಎಲೆಕ್ಟ್ರಿಕ್ ಗಾಡಿ ಚಾರ್ಜ್ ಆಗ್ತಾರಲಾ ಇವ್ರಂದ ಬದಂತ ಅವರು ವ ಮನೆ ಓನರ್‌ ಅದಕ್ಕೆ ಏನೋ ಬೇರೆ ಕಡೆೆಯಿಂದ ತಗತಿವ ಅಂತ ಅವ್ನು ಪಾಪ ಚಾ ಗಡಿ ಚಾಚ್ಕಕಕ್ ಕೈ್ದಿಲ್ಲ ಪವರ್ ಇಲ್ಲ ಪ್ಲಗ್ ಇಲ್ಲ ಅದಕ್ಕ ಅವನು ಅಡ್ಡಾಡ್ದವನ ನಿನ್ನೆ ಒ ದೀಪಕ್ಗೆ ಆಯುಷ್ ಅಂತ ಅವ್ರ ಫ್ರೆಂಡ್ ಅವ್ನ್ ಬಿ ಫ್ರೆಂಡಿಗೆ ಪ್ರಸನ್ನ ಅಂತ ಯೊರ್ಗೂ ಒಬ್ಬ ಪೋನೆ ಫೋನು
ಭರತ ಹ್ಮ್
ಏನ ಆಯ್ತು ಹೌದ್ ಲೋ ನಿನ್ನೆ ಇಲ್ಲಿ ಪ್ರಸಾದ ಕೊಡ್ತು ಕೇಳಮ್ಫೋನ್ ಆಫರ್ ಹಾಕೊಂಡ ಮಾಡ್ತದ್ನಾರ
ಯಾವಾಗ
ನನ್ನ ನಿನ್ನೆಲ್ಲ ನನ್ನ ಗಣೇಶ್ ಚತುರ್ಥಿ ಸಂಕಷ್ಟ ಇಲ್ಲಾ
ಲೋ ಫೋನ್ ಮಾಡ್ಬೇಕಕ್ ತನ್ಲ ಹೊಟ್ಟೆ ಹಸತಿತ್ತುು ಮೊನ್ನೆ
ನಿನ್ನೆಲೋ ನಿನ್ನೆ
ಎಣ್ಣೆನೆ ಹೊಟ್ಟೆ ಹಸತಿತ್ತು ಒಳ್ಳೆ ಊಟ ನರಯ್ತಿತ್ತು
ಓ ಹಾ ಒಳ್ಳೆ ಓಟ ಅಲ್ಲಾ ಇದು ಕಳ್ಳೆ ಕಳ್ಳೆ ಹೊಸಲಿ
ಯಾವ್ದಾರೂ ಒಂದು ತಿನ್ನಕ್ಕಯ್ತಾತ್ತಲ್ಲವಾ
ಪ್ಪ ಆ ಟೈಮ್ಗೆ ಚಳಿ ಆಯ್ತಾಯ್ತಾ ಮಳೆ ಬೇರೆ ಬೀಳ್ತೈತ್ತಲ್ಲಾ ಚಳಿ ಆಯ್ತಾಯ್ತು ಓದ್ವಿ ಪೂಜೆ ಮಾಡ್ಸದ್ರು ತಗೊಂಡು ತಿಂದು ಒಂದೇ
ಹ್ಮ ಸರಿ ಆ ಹಾಸ್ಟೇಲ್
ನಾಯಿ ನೋಡ್ಕೊ ಬೋಗಲತೈ್ತ ಅದಕ್ಕ
ಅದು ಕೆಳಗಡೆ ಮಕ್ಳ ಆಟ ಆಡ್ತಾವ್ರೆ. ಅಲ್ಲಿ ಆಟ ಆಡ್ತಾರಲ್ವಾ ಅಲ್ಲಿ ನಾಯಿ ಬೊಗಳ್ತಾ ಇದೆ ಅಲ್ಲಿ ಕೇಳಿಸ್ತಾ ಅದ ಅಷ್ಟೇ.
ಏನ್ ಸಮಾಚಾರ ಹಲೋ
ಹಲೋ
ಕೇಳಿಸ್ತಾ ಇಲ್ಲಾ
ಕೇಳಿಸತದ ಹೇಳಣ
ಏನೇನ್ ಸಮಾಚಾರ ಕೇಳಸ್ತು ಕೇಳಿಸ್ತು ಹೇಳದ ಕೆಳಸ್ತುದೆ.
ಹ್ಮ ಮುಂದಕ್ಕೆ
ಇಲ್ಲೆ ನಪ್ಪ ನಂಬ್ರೂವಾ ನಮ್ಮ ಹಾಸ್ಟಲಲ್ಲಿ ಬರಿ ಇವೆ ಅವೇ ಸೊಳ್ಳಿ ಅದೇ ಏನೋ ಒಂಥರ ಹುಳುಗಳು.
ಹ್ಮ್ ಅದು ಸ್ಮೆಲ್ ಅಲ್ವಾ.
ಹಲೋ ಅದು ಸ್ಮೆಲ್ ಹ ಹೊ ಅದು ಸ್ಮೆಲ್ ಕರೆಕ್ಟ್ ಇ
ಹ್ಮ್ ಮುಟ್ಟುದ್ರು ಒಂತರ ಕೈ ಎಲ್ಲ ಸ್ಮೆಲ್ ಆತ್ಕತದೆ. ಸಣ್ಣಕ್ಕೆ ಕಪ್ಪಿಗೆ ಒಳ್ಳೆ ಚಪ್ಪಕ್ ತರ ಐತೆ. ಮುಟ್ಟಿದ್ರೆ ಒಂಥರ ಸ್ಮೆಲ್ಲು.
ಅದೇ ಈ ಕಚತವಲ್ಲ ಕಟ್ಟಿರ್ವೆ ತರಾ ಇರ್ತಾವಲ್ಲ ಹಂಗವೇ.
ವಾಟ ಹುಳ ತರ ಅದ ಬಟ್ ವಾಟ ಹುಳ ಅಲ್ಲ ವಾಟ ಹುಳಕ್ಕಿಂತ ಸ್ವಲ್ಪ ಸಣ್ಣ ಕೈತಿ ಚಪ್ಪಕ್ಕೆ. ಹ್ಮ್ ನೋಡನ್ ಪಾಪ ಹೇಳ್ಬೇಕು ನೀವೆ.
ಬೆಳಗಿಂದ ಏನ್ ಮಾಡ್ತಾಯಿದ್ದೆ.
ಅಯ್ಯ ಬೆಳಿಗ್ಗೆ ಯಿಂದ ಎದ್ನ ತಿಂಡಿ ತಿನ್ನವ ಅಂದಕಂಡ್ ಯಾಕ ತಿಂಡಿ ತಿನ್ನಂದ ಮನ್ಷ್ಯ ಬರ್ಲಿಲ್ಲ. ಬಾತು ಪಲ್ಲವಂತೆ ಪಲಾವವು ವಾರದಲ್ಲಿ ನಾಲ್ಕು ಸಲ ಮಾಡ್ತವೆ.
ಅಲ್ಲ ನಮ ನಮ್ ಬಾತೆ ನಿ ನಿಜೇ ಹೇಳಲ್ಲ ಫಲ್ಲವಾನ ಮಾದ್ಬಿಟ್ರೆ ತಿನ್ನುಬುಡಬಹುಲೋ ಸೀರಿಯಸ್ ಆಗಿ.
ಎಳ್ತನ್ ಕೇಳಸ್ಕ. ಹೆಂಗೆ ಗೊತ್ತಾ ಸೋಮವಾರ ಚಿತ್ರಾನ್ನ.
ಹಾ
ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ತನಕ ಪಲಾವು ಬಾತು ವಾಂಗಿ ಭಾತು ಅಂತ್ ಮಾಡ್ತಾರೆ ಸೇಮ್ ಟೇಸ್ಟ್.
ಎಲ್ಲ
ನಮ್ದ ಹಂಗಂಗ ನಮ್ದೇಏನ್ ಗೊತ್ತಾ. ಇವತ್ತಿಂದ ಒಂದೆಷ್ಟು ಪ್ರಾಬ್ಲಮ್ ಚಿತ್ರಾನ್ನ ಮತ್ತೆ ನೈಟ್ ಊಟ ಸ್ವಲ್ಪ ಅಜಸ್ಟ್ ನೈಟೆ ಮಧ್ಯಾಹ್ನನೆ ಎರಡು ಊಟ ಅಡ್ಜಸ್ಟ್ ಆಯ್ತಯಿಲ್ಲ.
ಹ್ಮ್ ನಂಗೆ ಯಾಕೈತಿ ಕಾಸ್ಲ್ ತಿನಕ್ಕೆ ಮನ್ಸೈತಿಲ್ಲ
ಹಲೋ ನಿನ್ ನಿನ್ಗೆ ಇವಾಗ ನಗೆ ಆವಾಗಿಂದ ಅ ಇಷ್ಟ ಆಲ್ಲ ಏನ್ ಮಾಡಕ್ಕೆ ಟೈಮ್ ದುಡ್ಡು ಆರ್ಡ್ರ ಕೆಲ್ಸಗಳ್ ಇದ್ದಿದ್ರೆ ಯಾವ್ದ ಒಂದು ಬರೋದ ಆದುನು ತಿನ್ನ್ರ ಇಲ್ಲಿ ಬಂದುಿ ಹೊರಗಡೆ ತಿಂತಯಿದ್ದೆ.
ಹ್ಮ್
ಇವಾಗದು ಇಲ್ಲ ಹೊರಗಡೆ
ನಾನು ಹಂಗೆ ಮಾಡ್ದ ಈ ಐ ಪಿ ಎಲ್ ನಡಯೋ ಟೈಮ್ಲಿ ಅಲ್ಲೊಂದ್ ಸ್ವಲ್ಪ ದೊಡ್ ಸಿಕ್ತು. ಅದಾದ್ಮೇಲೆ ಇವಾಗ ಇದ್ರಲ್ಲ ಒಂದ್ ಸ್ವಲ್ಪ ದೊಡ್ಡ ಸಿಕ್ತತಿ ಕ್ಯಾಟ್ರರಿಂಗ್ ಅಲ್ಲೈಐನ ಕ್ಯಾಟರಿಂಹೋಗಿದ್ನಲ್ಲ ನಾ ಅದೊಂದು ದ ಸ್ವಲ್ಪ ದೊಡ್ಡ ಸಿಕ್ ಅವಾಗ ಸ್ಟಾರ್ಟಿಂಗ್ ಎಂಟಿಂಗ್ ಅಲ್ಲಿ ಒಂದ್ಸಲ ಹೋಗಿದ್ದಿ ಇನ್ನೇನು
ನಾನ ಯಾವ್ದ್ ಬಂದರಂಗ ಆಗಬಿಟ್ಟೈತ್ಲ ಬೆಜಾರಂಗ ಆಗೈತೆ
ಸೀಸನ್ ಎಂಡಿಂಗ್ ಅಲ್ವಾಗಿದ್ದಾಗ ಅಲ್ಲೊಂದ ಅಷ್ಟ ಆರ್ನೂರನ ಸಿಕ್ಕಿತ್ತು. ಆರನಲ್ಲಿ ಇದ ಅದ್ರಲ್ಲಿ ಒಂದು ಅದ ಒಂದು ವಾರ ಬಂತ ಹಿಂಗೆ ಆಟ ಆಡ್ಕೊಂಡು ಆಡ್ಡಾಡ್ಕಂಡು ಹಾ ಇನ್ ಮ್ಯಾಚ್ ಅಲ್ಲಿ ಇದ್ದಾಗ ಅಲ್ಲು ಹಂಗೆ ಮ ಅವಾಗ ಹಿಂಗೆ ತಳ್ಳಾಡ್ಕ ಬಂದಿ ಈಗ ಫುಲ್ಲು ರಿಸ್ಕ್ ಯ್ತಾವದಿ ತಿನ್ನಾಕೆ ಕಾಸಿಲ್ಲ.
ಅದಕ್ಕೆ ನಾನು ಇದು ಯಾವ್ದದೋ ಒಂದು ಹುಡ್ಕೊಂಡು ಇನ್ನೊಂದು ಯಾವ್ದು ಹೇಳ್ದ ಇವ್ನು.
ಯಾರು ಹ್ಮ್.
ಆಪ್ಪು ಅದು ರಿಜಿಸ್ಟರ್ ಆಗುವಂತ ಅಂದ ಸರಿಯ್ತು ಆಯ್ತು ಅಂದು ಬಿಟ್ಟು ನಾನು ಮಾರ್ತೊದೆ
ಹ್ಮ್.
ಇನ್ನದ ಆಗಿಲ್ಲ ಆಗ್ಬೆಕು. ಅದೆನ್ನೊ ಗೇಮ್ ಟೆಸ್ಟ್ ಮಾಡದಂತೆ. ಗೇಮುಗಳು ಟೆಸ್ಟ್ ಕೊಡ್ತಾರಂತೆ ಫಸ್ಟ್ ಆ ರಿಜಿಸ್ಟರ್ ಟೆಸ್ಟ್ ಕೊಡ್ತಾರಂತೆ
ಹ್ಮ್
ಟೆಸ್ಟ್ ಏ ಮಾಡ್ರ ಗೇಮ್ ಗೇಮ್ ಮಾಡಿ ಇದ ಟೆಸ್ಟ್ ಮಾಡಿ ಈ ಸರ್ ಇದ್ಕೊಳ್ಳೋದ ಅಂದ್ರೆ ಹೆಂಗ ಏನ್ ಎಕ್ಸ್ಪೀರಿಯನ್ಸ್ ಅದಂತೆ
ಫೀಡ್ಬ್ಯಾಕು.
ಫೀಡ್ಬ್ಯಾಕು ಸರಿ ನೋಡೋಣ ಇರು ಅಂತಂದೆ ಪಿ ಸಿ ಇರಲ್ಲ ಪಿ ಸಿ ಇದ್ರೆ ಸ್ಟಾರ್ಟ್ ನಾನು ಮಾಡ್ತಿದ್ದೆ ಪಿ ಸಿ ಇಲ್ಲ.
ಪಿ ಸಿ ಲ್ಯಾಪ್ಟಾಪ್ ತಕಳಕೈತಿರಿ ಪಿ ಸಿ ಎಲ್ ತಗಳುವ
ದ ಲ್ಯಾಪ್ ಟಾಪ್ ಇದ್ರ ಸಾಕಾಗೆತಿ ಲ್ಯಾಪ್ಟಾಪ್ ಈಗ ಅದು ಇಲ್ಲಲ
ಹಾ ಫೋನ್ನೇ ಮೆಂಟೈನ್ ಮಾಡಕೈತಿಲ್ಲ ಲ್ಯಾಪ್ಟಾಪ್ ಎಲ್ಲಿ ಮೈಂಟೈನ್ ಮಾಡ ಈಗ.
ಹ್ಮ ಕ್ಕಾಗಲ್ಲ
ಅದಂದ ಬೇಜಾರ ಆಗ್ಬಿಟ್ಟೈತಿ.
ನಮ್ಮಹಾಷ್ಟಲ್ಲೆಲ್ಲ ಖಾಲಿ ಖಾಲಿ ಹೊಡಿತೈತೆ.
ನಮ್ಮ ಹಾಷ್ಟಲು ಯಾಕೋ ಬತ್ತ ಬತ್ತ ಖಾಲಿ ಐತದದೆ.
ಲೋ ಇ ಸಿ ಅವರ್ಗೆ ಟ್ರಿಪ್ ಲೆವೆಲ್ ಗೆ ಎಕ್ಸಾಮ್ ಇಲ್ಲ ಸಿ ಎಸ್ ರ್ಗೆ ಎಕ್ಸಾಮ್ ಇಲ್ಲಲ್ಲ.
ಅವ್ರಿಗೂ ಇಲ್ಲ ಇನ್ ಇದ್ರ ತನಕ ಇಲ್ವೇ ಇಲ್ಲ ಬಯಾಲಜಿ ಬರೆ ತನಕ
ಹಾ ಹ್ಮಾ.
ಬಯಾಲಜಿತನಕ ಕ್ಲಾಸ ಇಲ್ಲ ಹ್ಮ್
ಅದಕ್ಕೆ ಎಲ್ಲ ಊರಗೊಳಿಗೆ ಹೋಗಾರೆ ಟ್ರಿಪ್ ಹೋಗಾರ ಅದರೆ ಟ್ರಪ್ ಗಳು ಹೋಗಾರೆ.
ಹ್ಮ್.
ಇಂಡು ಬರದ ನೋಡಿದ್ರೆ ಅಲ್ಲಿಗೆ ಹೋಗನ ಇಲ್ಗಿ ಹೋಗ ಅಂತ ನಿಂತಿದ್ದ ಪತ್ತೆಯಿಲ್ಲ.
ಬಾರಾತೊ ಕಾರದ್ರ ಬಾ ಅವನು ಬತಾನೆ ಬರದ ಬತಾನೆ. ನೆನ್ನೆ ಅದ್ರ ಬಗ್ಗೆನೇ ಮಾತಾಡನು ಸರಿ ಹೋಗೋವ ಅಂತ. ಚಿಕ್ಕಮಂಗ್ಳೂರ್ ಸೈಡ್ ಹೋಗುವ ಅಂತಂತವನ ಅವನು
ಎಲ್ಲಿ ಎಕ್ಸಾಮ್ ಮುಗ್ದ್ಮೇಲೆ ನಾವು ಊರ್ಗೋಗ ಟೈಮ್ ಅವ್ರು ಹೋಗೋದು ಅಂತ ಹೇಳ್ತಾವ್ನ ಅವನು.
ಹ್ಮ್ ಚಿಕ್ಮಂಗ್ಳೂರ್ ಸೈಡ್ ಹೋಗುವ ಅಂತಂದ
ಅಲ್ಲ ಊರು ಎಲ್ಲ ಊರು ಹೋಗೋ ಟೈಮ್ಲೀ ಹೆಂಗ ಹೋಯತಿಯಲ್ಲ ನಿಲ್ಲು.
ಏ ಹೋಗಬದು ಆದ್ರೂ ಚಿ ಬೈಕ್ ಅಲ್ವಾ
ಹ್ಮಾ
ಅಡ್ಜಸ್ಟ್ ಆಗ್ಬೇಕಲ್ಲ ಬೈಕ್ ಗಳು.
ಲೊ ಯಬ್ಯಾಲಗ್ಗೆಜ ಯತ್ಕೊಂಡ ಹೋಗೊಕಾಗಲ್ಲ ಅದೊಂದು ಬೇಜಾರು.
ಹ್ಮ್. ಏನೂ ಮಾಡಕಲ್ಲ ನೋಡವ್ ಏನಂತಾರ ಹಂಗ ನೋಡವ್ ಅಷ್ಟೇ.
ಏನ್ ಹೇಳ್ತಾರ ನೋಡವ ಆಯ್ತು ಅಂತಂದ್ರೆ ಅಡ್ಜಸ್ಟ್ ಮಾಡವ ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ.
ಲೊ ಇದ ಆದ್ಮೇಲೆ ಸಬ್ಮಿಟ್ ಕೊಟ್ಬಿಡು ಅಲ್ಲಿ ಒಂದೊಂದೇ ಕೊಟ್ಬಿಡು ಸಬ್ಮಿಟ್.
ಹ್ಮ್.
ಹ್ಮಾ
ನಾ ಅದ್ನೇ ಮಾಡ್ತಾ ಇದ್ದೆ.
ಸರಿ ಇಡ್ಲ್ಲಾ
ಹ್ಮ
ಇಲ್ಲೇನಾ
ಹ್ಮ್ ಸರಿ ಬಾಯ್